ಹಲೋ
ಹಲೋ ಹಲೋಕ್ಕ ಏ ಮಾಡಕತೀಯಕ್ಕಾ ನಾಷ್ಟ ಆಯ್ತಕ್ಕ.
ಹಾ ನಾಷ್ಟ ಆಯ್ತು ನೋಡಪ್ಪಿ ನಿಮ್ದ ಆಯ್ತು ನಾಷ್ಟ.
ನಮ್ದ್ ಆಯ್ತ್ ನೋಡ್ ಅಕ್ಕ.
ಹಾಂ ಎಲ್ಅಪ್ಪಿ ಕಾಲೇಜ್ದಾಗ.
ಹ್ಮ ಕಾಲೇಜ್ ಬಂದಿದ್ನಕ್ ಇನ್ಯಾಗ ಒಂದು ಪ್ರೀಡ್ ಕೂತ್ನಾಕ ಮತ್ತ ಬ್ರೆಕ್ ಇದ್ ಮಾಡ್ಯಾರ.
ಹೌದಾ ಈ ಯಾ ಸೇಮ್ ಅಪ್ಪಿ ಈಗ ಯಾ ಓದ್ಲಕತ್ತಿ.
ಈಗ ಡಿಪರ್ ಮೆಷ್ ಸೆಕೆಂಡ್ ಸೇಮ್ ಇನ್ಯಾಕ ಸೆಕೆಂಡ್ ಇಯರ್.
ಡಿ ಫಾರ್ಮ್ ಆ.
ಹಾಂ ಅಕ್ಕ.
ಹಾಂ ಹಾಂ.
ನಿಮ್ದು.
ನೀವ್ ಇವತ್ತು ಡ್ಯೂಟಿ ಡ್ಯೂಟಿಗಗ್ ಹೋಗಿಲ್ಲೆನಕ್ಕ ಇವತ್ತ.
ಡ್ಯೂಟಿ ರಾವ್ ತಿಂಗಳ್ ರಜೆ ಅದಪ್ಪಿ ಏಪ್ರಿಲ್ ತಿಂಗ್ದಾಗ.
ಹಾಂ ಅಕ್ಕ.
ಹಾಂ ಡ್ಯೂಟಿ ಇಲ್ಲ.
ಹ್ಮ ಹ್ಮ.
ಕಾಲೇಜ್ ಎಲ್ ಚಂದ್ ಅದ ಅಪ್ಪಿ.
ಹ್ಮ್ ಚಲೋ ಅದ್ ಅಕ್ಕ. ನಾಷ್ಟ ಏನ್ ಮಾಡಿದೆ ಅಕ್ಕ.
ನಾವು ರೊಟ್ಟಿ ಖಾರ ಖಾರ ಅರ್ದಿದ್ಲು ಮಮ್ಮಿ ರೊಟ್ಟಿ ಖ
ಹಾಂ ಅಕ್ಕ.
ಕಾಲೇಜ್ ಚಲೋಗಾನಪ್ಪಿ ಕಾಲೇಜ್ ವಾತಾವರಣ ಅದ್.
ಹ್ಮ್ ವಾತಾವರಣ ಚೆನ್ನಾಗ್ ಅದಕ್ಕೂ ಗ್ರೌಂಡು ಗ್ಯಾಂಡು ಎಲ್ಲಾ ಕ್ಯಾಂಪಸ್ ಚಲೋ ಅದಕ್ಕ.
ದೊಡ್ಡ್ ಕ್ಯಾಂಪಸ್ ಅದನ. ಹ್ಮ್ ಹುಡುಗರೆಲ್ಲಾ ಚಲ್ಲೊ ಅದಾರ ಏನ್ ರಾಗ್ಗಿಂಗ್ ಅದ್ ಮಾಡ್ತಾರ.
ರಾಗ್ಗಿಂಗ್ ಏನ್ ಇನ್ನ ಇಲ್ಲ ಅಕ್ಕ ಆದ್ರ ಸೀನಿಯರ್ ನಾವ್ ಇದೇವಕ್ಕ ಈಗ. ಜೂನ್ ಹ್ಮ್ ಹ್ಮ್ ಅಕ್ಕ ಜೂನಿಯರ್ ಆದ್ರ ಇದ್ ಮಾಡ್ತಾರಕ್ಕ.
ಹ್ಮ್. ಚಲೋ ಅದ್ರಲ್ಲ ಹುಡುಗ್
ಹಂಗಂದ್ರ. ಇದಕ್ ಹೊಲಕ್ ಹೋಗಲನಕ್ಕ ಸೂಟ್ ಇದ್ದಾಗ.
ಸೂಟ್ ಇದ್ದಾಗ್ ಇವಾಗ ಏನಿಲ್ಲಪ್ಪಿ ಹೊಲ್ದಾಗ ಏನ್ ನಂಗ್ ಏನ್ ಇಲ್ಲ ಹೊಲಕ್ ಹೋಗಕ.
ಹಾಂ ಅಕ್ಕ.
ಹಾಂ ಮುಂದ್ ಮಳೆಯಾದ ಬಂದ್ಮೇಲೆ ಬಿತ್ತಟೈಯಾ ಮತ್ತ ಅತ್ತಿ ಹೊರಾದು. ಸದಿ ತಗಿಯದು ಗೊಬ್ಬ್ರಾ ಹಾಕದು ಓ. ಇರ್ತದತಿ ಅವಾಗ ಅವಾಗ ಏನಾರ ಸೂಟ್ಯದ ಇದ್ದಾಗ ಹಾ ಹೋಗ್ಬೇಕಾ.
ಪ್ಲಾನಿಂಗ್ ಏನ್ ಮಾಡ್ಬೇಕ್ ಅಂತ್ ಮಾಡ್ರಕ್ಕಿ ಈಗ್ ಬಿತ್ತಕ್ ಈಗ್ ಅಡ್ವಾನ್ಸ್ ಆಗಿ ಈಗ್ ಏನ್ ಅತ್ತಿ ಮಾಡ್ತಿರಾ ತೊಗ್ರಿ.
ಆ ಮತ್ತ ಅದೇ ಹತ್ತಿ ಮಾಡ್ಬೇಕಪ್ಪ ಒಂದ ಒಂದ್ ಪಟ್ಟಿ ಹತ್ತಿ ಒಂದ್ ಪಟ್ ತೊಗರಿ ಎಲ್ಲಾ ಮಾಡ್ಬೇಕಪ್ಪ ಮಾಡಿ ಅಮಳಿ ನಮ್ಗ ಒಂದ ಒಂದ್ ಎರಡ್ ಎಕರೆ ಅದ್ ಅಪ್ಪಿ.
ಹಾಂ ಅಕ್ಕ ಎರಡ್ ಎಕರೆೇನು ಹತ್ತಿನೆ ಮಾಡಕ್ ಅಂತದ್ರಿ.
ಹಾಂ ಹತ್ತಿನೆ ಮಾಡ್ಬೇಕ್ ಅಪ್ಪಿ. ನೋಡ್ಬೇಕ್ ಮಳಿ ಮಳಿ ಬಂತಂದ್ರ ಅತ್ತಿ ಮಾಡ್ಬೇಕು ಮಳಿ ಬರ್ಲಿಲ್ಲ ಅಂದ್ರ ಹೌದಿಲ್ಲ ಮ ಮಳಿ ಮೆಲ್ ಡಿಪೆಂಡ್. ಮಳೆ ಚೊಲೋ ಇದ್ರ ಏನಾಕಿದ್ರ ನಡೀತದ
ಹಾಂಕ
ಮತ್ತ ಹಾಕಿ ತುಟ್ಟಿ ಬೀಜ ಹಾಕಿ ಮಳಿ ಬರ್ಲಿಲ್ಲ ಅಂದ್ರ ಮುಂದ ನಮಗೆ ಸಮಸ್ಯೆಲ್ಲ ಹಸೋದ ಆಗ್ಬಾರ್ದು
ಹೊಲ ಕಪ್ ಮಾಡಣಣ ಅದ ಅನಕ
ಹಾ ಕಪ್ಪು ಮಣ್ಣದ
ಹಾ ಕಪ್ಪಣಿಗ್ ಹಚ್ಚಿನೇ ಚಛೊಲ ಅಂತ
ಹ್ಮ್ ಹ್ಮ್ ಚಲಪ್ಪ ಕಪ್ ಅತ್ತನೇ ಬೆಳೀಿತಾರಾ ಕಪ್ಪ್ಮಣ್ಣಿಗೆ
ಹಾಕ
ಹತ್ತಿ ತೊಗರಿ
ಹ್ಮಞ
ಹ್ಮ್
ಎಲ್ಲಾರೂ ಊರ್ ಕಡೆ ಊರ್ ಕಡೆ ಎಲ್ಲಾರ ಆರಾಮ್ ಅದ್ರ ಅಕ್ಕ
ಹಾ ಎಲ್ಲಾರ ಆರಾಮದಾರ ನಿಮ್ ಕಡೆ ಅಲ್ಲ ಎಲ್ಲಾರ ಆರಾಮದಾರ
ಎಲ್ಲಾರ ಆರಾಮ ಅದ್ಾಕ್ಕ ಈ ಕಡೆ
ಹ್ಮ್
ಹ್ಮ್ ಮತ್ತೆ ನಾವು ಅಕ್ಕ ನಮ ಸ್ವಲ್ಪ ಇದು ಮಸಗ್ ಮಣ್ಣ ಅದಕ್ಕ ಮಸಾರಿ ಮಣ್ಣ ತರ್ಲಕ್ ಅದಕ್ಕ ಶೇಂಗಾ ಆಕ್ತಿವಿ ಅಕ್ಕ ಶೇಂಗಾ ಬಿತಿೀವಿ
ಶೆಂಗಾ ಅದಕ್ಕನ್ನು ಶೆಂಗಾ ಮಳಿ ಜಾಸ್ತಿ ಬೇಕೇನ್ ಸ್ವಲ್ಪ ಇದ್ರ ನಡತದತ್ ಮಳಿ
ಜಾಸ್ತ ನ್ ಬೇಕಾಗಲ್ಲಕ್ಕ ಸುಮ್ ಎಂಡ ದಿನ ಕಮ್ಮಿ ಸ್ವಲ್ಪ ಅಂದ್ರ ನಡ್ತದಕ್ಕ
ಹ್ಮ್ ಅದ ಖರ್ಚು ಎಷ್ಟೋ ಖರ್ಚು ಎಷ್ಟಗತ್ತನ ಪೇ ಸಂಘ ಅ ಎಲ್ಲಾ ಬಿತ್ತು ಬೆಳೆದು ಇದು ಮಾಡ್ಬೇಕಂದ್ರೆ
ಹ ಒಂದ ಒಂದ್ ಐದಾರ ಸಾವಿರ ಹೋರಾಡ ಖರ್ಚು ಬೀಜಕ್ ಅವಕ್ಕ
ಹಾಂ ಆ ಚೊಲಲ್ಲ ಐದಾಗ ಸರ್ ಅಂದ್ರೆ ಅಷ್ಟೇ ಕಡಿಮೆ ಆಐ್ತಲ್ಲ ಹ್ಮ
ಕ್ವಿಂಟಲ್ಗ ಒಂದು ಮೂರ್ ಸಾವಿರ ನಾಕ್ ಸಾವಿರ ಮಾರ್ತದ ತಕ್ಷಂಗ ಎಂದಡೆ
ಹ್ಮ್ ಮೂರ್ ಸಾವರ ನಾಕ್ ಸಾವಿರ ಕ್ವಿಟಾಲ್ಕಾ
ಹಾಕ
ಒರ್ದ ವಡ್ರು ಒಡದ್ ಮಾಡ್ತರೇನ ಅದು ಬುಡ್ಲ ಬುಡ್ಡಿನೇ ಮಾಡ್ತಾರಪ್ಪಿ
ಇದು ಬುಡ್ಡಿನೇ ಮಾಡ್ತೆ ಅಕ್ಕ ಒಡದಿಲ್ಲ ಅಕ್ಕ
ಹೊಡ್ದಿಲ್ಲನ ಆ ಕ್ವಿಂಟಲ್ ಗಟ್ಲೆ ಮೂರು ನಾಲ್ಕು
ಹಾ ಮೂರು
ಮೂರ್ ನಾಲ್ಕ ಇದ್ರೆ ಲಾಭ ಬರ್ತದನತ್ತೆ ಅದ್ರಾಗ
ಲಾಭ ಬರ್ತಾಕ್ಕ
ಭರ್ತದ
ಶಂಗದಣ್ಣೆ ಹಾಕೋದು
ಅದು ಹ್ಮ್ ಶೇಂಗದಣ್ಣಿ ಅದು ಮಾಡ್ತರಾನ ಏನ್ ನೀವೆಲ್ಲಾ ಮಾಡ್ತ ನು ಸ್ವಲ್ಪ ಇಡ್ಕೊಂಡಿರ್ತಾರೆ ಸೇಂಗಾ
ಸ್ವಲ್ಪ ಇಟ್ಕೊಂತ ಅಕ್ಕ ಮಿ ಮನಿಗ್ ಮನಿಗ್ ಒಂದ್ ಅಡ್ಚೀಲ ಇಟ್ಕೊಂತ ಅಕ್ಕ
ಹೌದು ಇಟ್ಕೋಬೇಕಪ್ಪ ಏನ್ ಹ್ಞೂ ಶಂಗಾದ ಎಣ್ಣೆ ಚಲೋ ಇರ್ತದ ಅದು ಹ್ಞೂ ಯ ಅಂಗಡ ನ ಸರಿನೇ ಇರಲ್ಲ ಆಯತು ಏನೇನ ಕೆಮಿಕಲ್ ಅವ ಅಲ್ಲಾ ಆಾಕೆ ಮಿಕ್ಸ್ ಮಾಡಿರ್ತಾ ಕರಗ್ ಬಂದಿರ್ತ ಏಣ ನವು
ಹೌದಕ
ಹ್ಮ್ ಸೊಪ್ಪು ಮನೇನ ಬೆಳೆದು ಬೀಜ ಅದಾಗ ಎಣ್ಣೆ ಮಾಡಿದರೆೆ ಸ್ವಲ್ಪ ಚಲೋ ಅಿಗೆದೆ ಎಲ್ಲ ಚಲೋ ಆಗ್ತದ
ಹ್ಮ್
ಹ್ಮ್ ಮತ್ತೆ ಏನ್ ಸಮಾಚಾರ ಅಿ
ಮತ್ತೇನಲ್ ನೋಡಕ್ಕ ಆ ಕಡೆ ಏನ್ ಮಳಿ ಬೇಾಸಗ ಮಳಿ ಆಗ್ಯದ ಅನಕ್ಕ
ಹ್ಮ್ ಆಗ್ಯದಪ್ಪಿ ಸ್ವಲ್ಪ ಆಗ್ಯ ನೋಡು ಒಂದ್ ಮೂರ್ ನಾಕ್ ಸಲ ಆಗ್ಯದ ಸ್ವಲ್ಪ ಇಷ್ಟೇ ಆದ್ರ ಇದು ತಂದ ಕುಡ್ತದ ಈಗ ಬೇಸ್ಯಾಗ ಮನಿ ಸ್ಪ್ತಂಪನಸದ ವಾಾವರಣ ಏನು ಮಳೆಲ್ಲಿಿಲ್ಲ ಅಂದ್ರ ಹ್ಮ ಮತ್ತಂಷ ಕುಂದ್ರ ಡ್ಸಲ್ ಮನ್ಯಾಗ ಕುಂದ್ರ ಡ್ಸಲ್ಪ ಹ್ಮ್ ನಿನ್ ಸ್ವಲ್ಪ ಮಾಡ ಹುಡುಗು ಮಿಂಚು ಬಂದಂಗ ಆಯ್ತು ಸ್ವಲ್ಪ ಒಂದ್ ಎಡನಿ ಉದ್ರದ ಪಾತಾವಣ ತಂಪಾದಾ ಕೈದ
ಹಾಕ
ಹ್ಮ ಬಸಗೆ ಸ್ವಲ್ಪ ಮಳಿ ಬರ್ಬೇಕಪ್ಪ ಏಟ್ರ
ಹೌದೇಕಂದ್ರೆ ತಂಪತಕ
ಹ್ಮ್
ಹ್ಮ್
ಅಲ್ಲೇ ಅಲ್ಲಿ ಮಳೆ ಆಗಿದೆಾನಕ ನಿಂಬಲ್ಲಿ ನಿಮ
ಹ್ಮ್ ಇಲ್ಲಿ ಆಗ್ಯದಕ್ಕ ಸ್ವಲ್ಪ ಮೊನ್ನೆ ಸ್ವಲ್ಪ ಸ್ವಲ್ಪ ತಂಪು ಅನಸ್ತದಕ್ಕ ಅಕಲ
ಹ್ಮ
ಹ್ಮ್
ಏನಲ್ಲೆಲ್ಲಾ ನಿಮ್ ಕಾಲೇಜಿಂದ ಗಿಡ ಏನ್ ಬಳಸ್ಯಾರೇನ ಅಷ್ಟೇ ಏನ್ ಬರ
ಗಿಡಾ ಅದ ಮುಂದ್ರ ಆಯಕ ಗಿಡಾ ಅದ ಕಶಕ್ ಗಿಡಾ ಮತ್ತ ಬಾದಾಮಿ ಗಿಡ ಬೆಳಸ್ಯಾರ ದೊಡ್ಡ ದೊಡ್ಡ ತೆಂಗಿನ್ ಗಿಡ ಹು ಹು
ಚೆನ್ನಾಗದು ವಾತಾವರಣ ಸಾಲಿ ವಾತಾವರಣ
ಹ್ಮ್ ಚೆನ್ನಾಗದೆ
ಹ ಸ್ಟಡಿ ಏನ್ ಅಲ್ಲ ಮಾಡ್ತಾರಏನು ಅತ್ ರುಮ್ನಲ್ಲಿ ಮಾಡ್ತಿರ ನೀವು ಎಲ್ಲಿ ಕಾಲೇಜ್ ಗ್ರೌಂಡ್ನಾಗ ಮಾಡ್ತಿರ ಏನು
ಹ್ಮ ಸ್ಟಡಿ ವರ್ ಆಗ್ತಾರಕಅಲ್ಲೆ ಗ್ರೌಂಡ್ ಮುಂದ್ ಮಾಡ್ತಿವಿ ಮತ್ತ ಚಂಜಲಿ ಹಾಸ್ಟುಕೊಗಿ ಹಾಷ್ಟಲ್ದಾಗ ಓದ್ತೆವಕ್ಕ
ಹ್ಮ್ ಎಷ್ಟಕ್ ಬಿಡ್ತದ ನಿಮ್ ಕಾಲೇಜ್
ಕಾಲೇಜು ಮೂರು ಗಂಟೆಗೆ ಬಿಡ್ತದಕ್ಕ
ಮೂರ್ ಗಂಟೆಕ ಎಷ್ಟು ಗಂಟೆಗೆ ಹೋಗ್ಬೇಕು ಕಾಲೇಸ್ಕ
ಕಾಲೇಜ್ ಮುಂಜಾನೆ ಹತ್ತುಕ್ ಹೋಗ್ಬೇಕಕ್ಕ ಹತ್ರರ್ಲಿಂದ ಮೂರ್ ಪಿರ್ಡ್ ನಡಿತವಕ್ಕ ಇನ್ ಒಂದು ಗಂಟೆ ತನ
ಹ್ಮ್
ಹಿಂದೆಡೆ ಮಧ್ಯಾಹ್ನ ಒಂದ್ ತಾಸ್ ಊಟಕ್ ಬಿಡ್ತದಕ್ಕೆ ಮತ್ತೆ ಯಡಲಿಂದ ಒಂದು ಒಂದು ತಾಸ್ ಇರ್ತಕಲಿ
ಹ್ಮ್ ಹ್ಮ್
ಹ್ಮ್ ನಿಮ್ಮದು ಡ್ಯೂಟಿ ಮುಂಜಲಿ ನಿಮ್ಮದು ಮುಂಜಲಿ ಡ್ಯೂಟಿ ಹತ್ತುಕೆನಕ
ಹ್ಮ್ ಹತ್ತ ಕಪ್ಪ ಹತ್ತುಕ್ಕೋಗಿ
ಹ್ಮ್ ಹ್ಮ್ ಹ್ಮ್
ಸ್ವಲ್ಪ ಏನ್ರ ಬರ ಒಳ್ಳಿ ಬರೋದು ಮೂರ್ ನಾಲ್ಕಕ ಬರ್ ಬರೋದು
ಮೂರು ನಾಲ್ಕ ಗಂಟೆಗೆ ಬಂದುಬಿಡೋದು
ಹ್ಮ್
ಹ್ಮ್ ಸ್ಟ್ರೆಂತ್ ಬಾಳ ಅದಕ್ಕಕ ನಿಮ್ದು ಹುಡುಗರ್ದ
ಹಡುಗರದು ಅದಪಿ ಶಾಲಿ ಮತ್ತಮ್ಮ ಮಕ್ಕಳು ಬರ ಏರಿಯ ದೂರ ಇದ್ರೆ ಸಮಸ್ಯೆ ಆಗ್ತದ ಒಂದೇ ಕಡೆ ಇರ್ಬೇಕ ಸಾಲಿನ ಒಂದೇ ಕಡೆ ಇರ್ಬೇಕು ಮಕ್ಳಿಗೆ ಬೇರೆ ಕಡೆನೆೇ ಸಾಲ ಆಗ್ಬೇಕು
ಹ್ಮ್ ಹ್ಮ್
ಅದು ಸ್ವಲ್ಪ ಸಾಲಿ ದೂರ ಹತ್ರದಟ್ಟಿ ಬರ್ತಾರ ಅಂದ್ರರು ಬರ್ತಾರ ಕರ್ಕೊಂಡ ಹೋಗ್ತೀವಿ
ಹಾಂ ಅಕ್ಕಾ ಅವ್ರಗಏನು ಸ್ಕೂಲ್ ಏನು ಮಾಡ್ಯಾರ ಏನ ಗೋರ್ಮೆಂಟ್ಲಿಂದ
್ ಸ್ಕೂಲ್ ವನ್ ಏನು ಮಾಡಲ್ ನೋಡಪ ಈಗ ಹಿಂಗೆ ನಡ್ಕೊಂತ ಕರ್ಕೊಂಡ್ ಹೋಗೋದು
ಹ್ಮ ನಡ್ಕಂತ ಒಂದ್ ಆಳ ಇರ್ತನಕ
ಹ್ಮ್ ವ್ಯನ್ರ್ ವ್ಯ್ಯಾನ್ ಇರ್ಬೇಕಪ್ಪ ಎಲ್ಲಾ ವ್ಯವಸ್ಥೆ ಇರ್ಬೇಕು ಅಂದ್ರೆ ಮಕ್ಳಿಗನು ಒಂದು ಹಾಂ ಕಳ್ಸೋಕ್ ಪಾಲಾಕ್ರ ಇದ ಅನ್ನಿಸ್ತೈತಿ
ಅವ್ರಿಗೆ ಪ್ರೋಟೀನು ಮತ್ತೆ ಎಲ್ಲಾ ತರ ಇದು ಕೊಡ್ತಾರಲ್ಲ ಕ
ಹು ಬೆಳಿಗ್ಗೆ ಹಾಲು ಮತ್ತ ಆಮ್ಲೆಟ್ ಲಡ್ಡು- ಮಧ್ಯಾಹ್ನದಲ್ಲಿ- ಅನ್ನ ಸಾ ಅನ್ನ ಒಂದಿನ ಅನ್ನ ಸಾಂಬಾರು ಒಂದಿನ ಚಿತ್ರಾನ್ನ ಒಂದಿನ ಸಜ್ಜುಕ ಈ ತರ ಮೊಟ್ಟೆ- ಾಗ ಎರಡ್ ಸಲ ಮೊಟ್ಟೆ ಹಾಕೋದು-
ಹಾಕ್ಕ ಚಿ ಚಿಕನ್ ಏನ್ ಕೊಡಲ್ಲಕ್ಕ.
ಚಿಕನ್ ಚಿಕನ್ ಸಣ್ಣ ನೋಡ್ರರು ತಿನ್ನಲ್ಲಲ್ಲ ಪಿವು ಚಿಕನ್ ಏನು ಇಲ್ಲ.
ಹಾ ಅಕ್ಕ
ಆ್ ಚಿಕ್ಕನ್ ಇಲ್ಲ ಬರ ತತ್ತೆ ಅಷ್ಟೇ ಕೊಡೋದ ಇಲ್ಲಿ ನಂಬಲ್ಲಿ ತತ್ತೆ ಅಷ್ಟೇ ಬಂದು
ಈಗ ಪ್ರೆಗ್ನೆಂಟ್ ಇದ್ದರೆ ಇಲ್ಲಿ ಆಲ್ಲಿ ಅಂಗನೋಡಿಗೆ ಕರೆಕ್ಕ್ಷ ಹೋಗಿ ಊಟ ಮಾಡ್ತಾರೆ ಎನ್ ಅಕ್ಕಾ -
ಊಟ ಏನಿಲ್ಲಪ್ಪ ಈಗೆಲ್ಲಾ- ಬೇರೆ ಬೇರೆ ಕಡೆ ಬಂದ್ ಮಾಡದ ಇದೆ ಬೆಂಗ್ಗಳೂರಲ್ಲಿ ಅಂತಲ್ಲ ಎಲ್ಲಾ ಬಂದು್ ಊಟ ಮಾಡತರತ್ತ- ಅಂಗನವಾಡಿ ಟೀಚರ್ ಹೇಳಿದ್ರು ಆ ನಂಬಲ್ಲಿ ನಾವು ರೇಷನ್ ಕೊಡ್ತೇವಿ- ಅವ್ರಗ ಹ ಮನೆಗೆ ರೇಷನ್ - ಏನು ವರ್ಷ ವರ್ಷ ಅದು ಮೆನು ಚೇಂಜ್ ಆಗ್ತಿರ್ತದ.
ಹ ಅಕ್ಕಾ
ಒಂದೊಂದ್ ವರ್ಷ ಹೆಸರು ಕಾಳು ಏನೇನ್ ಬಂದಿರ್ತೋ ಮೆನದಲ್ಲಿ ಅದ ಮೆನ್ನು ಪ್ರಕಾರನೇ- ಕೊಡ್ತು ರೇಷನ್ -
ಈಗದು ಪ್ರ ಈಗ ಪ್ರೆಗ್ನೆಂಟ್ ಇದ್ದಾರ ಈಗ ಈಗ ಸದ್ದು ಪ್ರೆಗ್ ಪ್ರೆಗ್ನೆಂಟ್ ಆಗಿರ್ತಾರಲಕ್ಕ ಮೂರು ತಿಂಗಳಿಂದಾನೇ ಸಾರ್ಟ್ ಅನ್ನೇ ಕೊಡೋದು ಅವ್ರಿಗೇನು-
ಇಲ್ಲ ಅವರು ಯಾವಾಗ ನಮ್ ಬಲ್ ಬಂದು ಎಂಟ್ರಿ ಮಾಡ್ತಾರಲ್ಲ ಗೊತ್ತಾದಂತ- ತಿಂಗ್ಳಗಾರ ಗೊತ್ತ ಒಂದ್ ತಿಂಗ್ಿಗ ಇರ್ಬೋದು ಅದ್- ತಿಂಗ್ ಮೇಾಲ ಹದ್ಿನೈದು ದಿನ ಯಾರ್ ತಿಂಗ್ಳ ಅವ್ರ ಯಾವ ನಮ್ ಬಲ್ಲಿಿ ಫೋನ್ಾಗ- ಪೋಷನ್ ಟ್ರ್ಯಾಕರ್ ದಾಗ ಎಂಟ್ರಿ ಮಾಡುವ ತರ-
ಹ್ಮ ಅಕ್ಕ -
ಆ ರೇಷನ್ ಆ ಯಾವಾಗ ಬರ್ತದ ಆ ತಿಂಗಳದಾಗ ಅಲ್ಲಿ ಕರೆದು ಕೊಡ್ತಿ ಯಾವಾಗ. ಇಷ್ಟೇ ಮೂರ್ ತಿಂಳೇ ಕೊಡ್ಬೇಕಂತೇನಿಲ್ಲ. ಅವರು ಬಂದು ನಮ್ ಬಲ್ಲಿ ಎಂಟ್ರಿ ಮಾಡಿ ಹೋಗ್ಬೇಕು.
ಎಂಟ್ರಿ ಮಾಡಿ ಹದ್ರ ಆಯ್ತಾ
ಹ ಅವ್ರು ನಾವ್ ಕೇಳಿದಾಗನು ಸುಮ್ನೆ ಇದ್ರು ಅಂದ್ರೆ ಅದಕ್ ನಾ ಹೊಣೆಗಾರ ಅಲ್ಲ ಹೌದಿಲ್ಲ- ಕೇಳ್ದಾಗ ಎಲ್ಲಾ ಮಾಹಿತಿ ಕೇಳ್ದಾಗ ಏನಪಿ
ಈಗ ಸರ್ಕಾರದಿಂದ ಅವ್ರು ಏನು ಕ್ರಮ ಕೈಗೊಳ್ಳಲ್ಲ ಅನೇಕಕ್ ಅವ್ರ ಮನೆಗೆ ಹೋಗ ಭೇಟಿ ನೀಡಿ ನೀವೇಏನು ಗೌರ್ಮೆಂಟ್ಂದ ಸೌಲಭ್ಯ ಪಡ ಹತ್ತಿರ ಇಲ್ಲ ಅಂತ ಕೇಳಿ
ಇಲ್ಲ ನಾವು ಹಾಕ್ವಿ ಅಂತ ಅವ್ರ ಮನೆಗೆ ಹೋಗ್ಬೇಕಂತೇನಿಲ್ಲ ಇವಾಗ ನಮ್ಗ ಓನ್ಯಾಗ ಬಹಳಷ್ಟು ಕೆಲ್ಸಗಳು ಇರ್ತ
ಹಾ ಅಕ್ಕ
ಆ ಕೆಲ್ಸ ನಾವೆಲ್ಲಾ ಬರಿೀ ಮನೆ ಮನೆ ತಿರ್ ಆ- ಮಾಡ್ಕೊ್ ಕುಂತೀವಿ ಅಂದ್ರ ಉಳ್ಕಿದ ಕೆಲ್ಸವು ಹಾಗಂಗಿಲ್ಲ.
ಹಾ ಹಾ ಅಕ್ಕ
ಹ್ಮ್ ಆ ನಾವು ಫೋನ್ ನಾಗನುೂ ಕೇಳ್ತಿವಿ ಮಾಹಿತಿನು ಮತ್ತ ಹೋದಾಗ ಅವ್ರ ಮನಿ ಸೈಡ್ ಹೋದಾಗ ಮತ್ತೆ ಏನಾರ ಕೆಲಸ ಇದ್ದಾಗ ಹೋದಾಗ ಅವ್ರ ಮನೆಗೆ ಹೋಗಲೇಬೇಕಾ ಇರ್ತದಲ್ಲ ಆ ಟೈಮ್ ನಾಗ ಹೋದಾಗಕ್ ಮಾಹಿತಿ ಕೇಳ್ತಿ- ಅವ್ರು ಏನಾದ್ರು ಮಾಹಿತಿ ಕೊಡ್ಲಿಲ್ಲ ಏನಾದ್ರು- ಬೇರೆ ಮನೆಗೆ ಯಾರಲ್ಲ ಆತರ ಈ ತರ ಹೇಳಿದ್ರೆ ಅವ್ರ ಜವಾಬ್ದಾರಿ ನಾವಲ್ಲ ನಾವು ಹೋಗ ಎಲ್ಲ ಕೆಳಿತ್ತಿ ಅನಿ ಫೋನ್ ಅಲ್ಲ ಕೇಳಿರ್ತಿ ಮತ್ತ ಮನಗಿ ಹೋಗಿನು ಕೇಳಿರ್ತಿ-
ಹಾ ಅಕ್ಕಾ
ಅವ್ರರು ಸರಿಯಾಗಿ ಮಾಹಿತಿ ಕೊಳ್ಳಿಲ್ಲ ಅಂದ್ರೆ ಅವ್ರ ಜವಾಬ್ದಾರಿ
ಹಾ ಅಕ್ಕ ಸರಿ
ಹ್ಮ ಹ್ಮ ಹಾ ಸರಿ ಬಾಪೂಜಿ